ಹಲೋ ಏನ್ ಮಾಡಳಕ ಬಸದಪ್ಪ
ನೀಏನಲ್ಲ
ನಷ್ಟ ಅದ ಏನಾದ್ರೆ
ಹ ಮಷ್ಟೆ ಆಯ್ತು ಹದಾ
ಹಾ ನಮ್ದಾಯ್ತು
ಹ
ಹ್ಮ್ ವಯ್ಸಾಕ ವಯ್ಸಾಕೆ ಕ್ಲಿಯರ್ ಕೇಳ್ತಲ್ಲಾ ಯಾಕೆಏನ್ ನೆಟ್ವರ್ಕ್ ಪ್ರಾಬ್ಲಮಾ.
ಹಾ ಏರ್ಫೋನ್ ಬರ್ಸಕೊಂಡಿದ್ದೆ ನಾನು.
ಹೌದಾ.
ಹ್ಮ್ ಹ್ಮ್ ಅದಕ್ಕೆ ಕೇತೇಲ್ಲ ವಯಸ್ಸು ಸ್ವಲ್ಪಕೆಳಗೆ. ಹ್ಮ್ ಅ ಬಿಟ್ರೆ ಮಿಕ್ಕಿದ್ದಲ್ಲ ಓಕೆ.
ಹ
ಹ್ಮ್ ಏನ್ ಮತ್ತೆ ಇದು ಯಾವ್ದಾದ್ರು. ಕೆಲ್ಸ ಎರಡ್ದ ಅವಊರಾಗ ಸಸಿ ಮಡಿ ಹಾಕದು ಕಾಜ್ ಚಕ್ಕ
ಹಾ ಬೀಜ ಆಲ್ಲದಾ
ಹ್ಮ ಹ್ಮ್
ಹದಿನರ ಇನ್ನು ಒಂದ್ ತಿಂ ಅಲ್ ಬಜಾಕಿದ ಮೇಲೆ ಬರ್ಬೇಕಂದ್ರೆ
ಹ್ಮ್ ಒಂದ್ ತಿಂಗಳ ಆತ ಶಿಶು ಬರಾಕ.
ಹಾ ಮತ್ತೆ ಆಮೇಲೆ ನೀರು ಬರುತ್ತೆ ಕೆನಾಲ್ ನೀರು ಡ್ಯಾಮಿಂದ. ಡ್ಯಾಮೆಲ್ಲ ನೀರ ಬಂದ್ಮೇಲೆ. ಆಮೇಲೆ ಬೆ ಇ ಮಾಡ್ತೀವಿ ಕಾವಳೆಸ್ತೀವಲ್ಲ ಅದ ಗೊತ್ತಾ.
ಗೊತ್ತು ಗೊತ್ತು ಸ್ವಲ್ಪ ಗೊತ್ತಾದ್ರು.
ನೀ ಪಿ ಯು ಸಿ ಅಲ್ಲಿ ಪಿಕ್ನಿಕ್ ಹೋಗಿದ್ರ ಅಲ್ವಾ ಒನ್ ಡೇ.
ಹಾ ಒನ್ ಡೇ ಹೋಗಿದ್ವಿ ಅಲ್ಲ ಹ ಒನ್ ಡೇ ಹೋಗಿದ್ವಿ.
ಏನು ಆಗಿಲ್ವಾ.
ಹಾ ನಾನು ಹೋಗಿದ್ದೆ.
ಯಾವ್ ಯಾವ್ ಪ್ಲೇಸಲಿದ್ರಿ.
ನಮ್ದ್ ಈ ಕಡೆ ಇಲ್ಲೆ ನಿಮ್ಮು ಯಾದ್ಗೀರಿ ಸೈಡ್ ಬಂದಿದ್ದ್ವಿ ನಾವು.
ಪ್ಲೇ ಪ್ಲೇಸ್ ಯಾವ್ಯಾವ ಅಂತ.
ಪ್ಲೇಸ್ ಇಲ್ಲಿ ಇ ಪ್ಲೇಸ್ ಬಂದ್ಬಿಟ್ಟು ಇದು ಮಣೇಶ್ವರ.
ಹಾ ಮತ್ತೆ.
ಮತ್ತೆ ಚಾಯ ಬಗವತ್ತಿ. ಅಲ್ಲಿ ಆಲಿಮಟ್ಟಿ ಯಲ್ಲಿ ಚಾಯಾ ಬಗವತಿ.
ಹ ಅದುಮಟ್ಟ ಆಲಮಟ್ಟಿ ಡ್ಯಾಮು ಗೊತ್ತಾ
ಹ್ಮ ಅದು ಒಂದು ಅದು ಒಂದು ಮತ್ತೆ ಇದು ಸುರ್ಪು ಏಣುಗಪ್ಪ ಸ್ವಾಮಿ ದೇವಸ್ಥಾನ. ಹಲೋ.
ಸುರ್ ಪುರ್ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಾ. ಹ್ಮ ಅದ ಬಿಟ್ರೆ ಮತ್ತೆ ಇದು ಇರ್ಗುಟ್ಟ.
ಹ.
ವರುಗುಟ್ಟ ಮತ್ತೆ ಅಂಬರೇಶ್ವರ ಇದು ಗುರುಮುಟ್ಟ ಗುರುಮುಟ್ಟಲ್ಲೇನು. ಇದು ಗುರುಮಿಟ್ ಕಲ್ ಅಲ್ಲಿ ಅಲ್ಲಿ ಹ ಗುರುಮಿಟ್ ಕಲ್ ಅಂಬರೀಷ್
ಹಾ ಗುರ್ಗುಟ್ ಅಂಬರೇಶ್ವರ. ಎಷ್ಟು ಹೋಗಿದ ಒನ್ ಡೇ ಸಿಗ್ಲಿಕ್ ಮು ನೀವ್ ಹೋಗಿದ್ರ ಎಲ್ಲಾದ್ರೂ.
ನಾನ್ ಪಿ ಯು ಸಿ ಇದ್ದಾಗ ಹೋಗಿದ್ದೆ.
ಹಾ.
ಅದೇ ಮೂರ್ ದಿನ.
ನೀವ್ ಮೂರ್ ದಿವ್ಸಸು ಹೋಗಿದ್ರಾ.
ಹಾ.
ಯಾ ಯಾವ್ ಕಡೆ ಯಾವ ಕಡೆ ಯಾವ್ ಸೈಡ್ ಹೋಗಿದ್ರಿ.
ಯಾವ್ ಯಾವ್ ಪ್ಲೇಸು.
ಹಾ ಬಾದಾಮಿ ಪಟ್ಟದ್ ಕಲ್ಲು ಬಾದಾಮಿ.
ಬನಶಂಕರಿ ಬನಶಂಕ್ರಿ ಬಸ್ ಟ್ಯಾಪ್ಪು.
ಹಾ ಬನಶಂಕರಿ ಗೊತ್ತು
ಮತ್ತೆ ಬನವಾಸಿ ಹೋಗಿದ್ವಿ ಆ ಕಡೆ
ಹಾ ಬನವಾಸಿ
ಮತ್ತೆ ಇದು ಯಾವ್ದಪ್ಪ ಶ್ರಾವಣ ಬೆಳಗೊಳ ಹೋಗಿದ್ವಿ
ಶ್ರಾವಣ ಬೆಳಗೊಳ
ಹಾ
ಮುರುಡೇಶ್ವರ
ಹಾ ಮುರೂಡೇಶ್ವರ
ಹ್ಮ್ ಮುಡೇಶ್ವರ್ ಹೋಗಿದ್ವಿ ಅಲ್ಲಂತು ಸಖತಾಗಿ ಇದೆ ಎಲ್ಲಾ ಸಮುದ್ರ ಎಲ್ಲಾ ಇರುತ್ತಲ್ಲಾ
ಮುರುಡೇಶ್ವರ
ಹಾ ಹೋಗಿದ್ವಿ ಅಲ್ಲಿ ಅಂತ್ರು ಬಾಳ ಆಟ ಆಡುವಂತದ್ದು ಇದ್ವು ನೀರಲ್ಲಿ
ಅ ಫುಲ್ ಸಮುದ್ರ ಸಮುದ್ರ ಮುಂದೆನೇ ದೇವಸ್ಥಾನ ಇದು ಶಿವನ್ ಮೂರ್ತಿ ಇರೋದಲ್ಲ.
ಹಾ ಸಮುದ್ರ ಈಕಡೆ
ಹು ನಾ ನಾವು ಹೋಗಿರೋ ನೆನಪು ಬಟ್ ನ ನಾವು ಹೋಗಿದ್ವಿ ಅಲ್ಲಿ.
ಹಾ
ಸಖತಾಗಿದೆ ಪ್ಲೇಸ್ ಮಾತ್ರ.
ಹ್ಮ್ ಹೌದು ಇದೆ ಅಲ್ಲಿ ಸಮುದ್ರದಲ್ಲಿ ಒಂದು ಬಲೂನ್ ಇರುತ್ತೆ ಆಟ ಆಡೋದು.
ಹ್ಮ
ಆ ಬಲೂನ್ ಒಳಗಡೆ ಇಬ್ರು ಕೂತ್ಕೊಂಡು ನೀರಲ್ಲೇ ತೇಲ್ಕೊಂಡು ಹೋಗಬಹುದು ಅದ್ರಲ್ಲಿ
ಎಷ್ಟು ದೂರ ಆದ್ರು
ಇರುತ್ತೆ ಲಿಮಿಟ್ ಅಂತ ಹೇಳಿ.
ಹ್ಮ್
ಅದ್ರಲ್ಲಿ ಹಿಂಗ ಓ ಓಡ್ಕೊಂಡ್ ಹೋಗ್ಬದು ಅದ್ರಂಗೆ ಆದ್ರ
ಹಿಂಗ ನಾವ್ ಹೆಂಗ ರೋಡ್ ಮೇಲೆ ಹೆಂಗ ನೆಡಿತೀವಿ ಹೆಂಗ ಓಡ್ ಓಡ್ಬೋದ.
ಹ್ಮ್ ಆತರ
ಹ್ಮ್ ಹ್ಮ್ ಇದು ನೀವು ಹೋಗಿದ್ರ ಅದ್ರಲ್ಲಿ
ಎಲ್ಲಪ್ಪಾ ನಮಗೆ ಆ ತರಬಿಡು ಆದ್ರೆ ಚಾರ್ಜ್ ಜಾಸ್ತಿ ಅಲ್ಲಿ
ಕಾಸ್ಟ್ ಜಾಸ್ತಿ.
ಹಾ
ಓಹೋ
ಹಾಗಾಗಿ ಹೋಗಿಲ್ಲ
ಹೋಗ್ಬೇಕಕ್ರು ಅಂತಲ್ಲಿ ಯಾವಾಗಾದ್ರು ಅಪರೂಪಕ್ಕೆ ಹೋಗಿರ್ತವಲ್ಲ ನಾವು ಯಾವಾಗಾದ್ರು
ಅ ಅದು ಆಯ್ತು ಭಯ ಒಬ್ಬೊಬ್ರ ಹೋಗಾಕ್ಕ ಅಲ್ಲಿ
ಓಹೋ
ನೀರು ಇರುತ್ತಲ್ಲ ಆದ್ರೆ ನಮ್ಗೆನ್ ಈಜು ಬರಲ್ಲ ಏನು ಬರಲ್ಲ
ಈಜು ಬರಲ್ವಾ ನಿಮಗೆ
ಈಜು ಕಲಿಬೇಕು ಗುರು ಎಲ್ಲಾದ್ರು ಏನಾದ್ರು ಆದ್ರೆ ಹೆಂಗೆ.
ನಿಮ್ ಊರಲ್ಲಿ ಎಲ್ಲ ಭಾವಿ ಅದು ಏನಿಲ್ವಾ ಈಜು ಕಲಿಯೋಕೆ
ಆಯ್ತ ನಮ್ಮ ಮನೆಯಲ್ಲೇ ಸ್ವಛಕನದ ಬಿಡ್ತಾ ಇರ್ಲಿಲ್ಲ.
ಓಹೋ -ಹೊ ಮನೇಲಿ ಬಿಡ್ತಾರ ಇಲಾ
ನಾ ಒಬ್ಬನೇ ಅಲ್ವಾ
ಹಾ
ಅಲ್ಲರು ಈಗ ನಾವೇನಾದ್ರು ಪುಷಿ ಇದು ಹೈಸ್ಕೂಲು ಶಾಲೆಗೆ ಅದು ಹೋಗ್ತಾ ಇತ್ತು ನೋಡ ಪ್ರೈಮರಿ
ಹಾ
ಫ್ರೆಂಡ್ ಗ್ರಪ್ಲ್ಲಿಲ್ಲ ಹೋಗ್ತಿರ್ತಿ ನೋಡ ಆಗ ಕ್ಲಾಸ್ ಬಂಕ್ ಬಂಕ್ ಮಾಡ್ಬಿಟ್ಟು ಈ ತರ ಈಜಾಡಕಕ್ ಅದಕ್ ಯಾವ್ದು ಹೋಗಿಲ್ವಾ
ಇಲ್ಲಪ್ಪ ಆ ತರ ಏನ್ ಮಾಡಿಲ್ಲ
ನಾವ ಎಲ್ಲಾ ಅದೇ ತರ ಮಾಡಿದ ಅದೇ ತರ ಮಾಡಿಬಿಟ್ಟು ಈಸ್ಕಲ್ತಿರೋದು ನಾವು
ಎ ತರ ಮಾಡ್ತಾ ಇದ್ರ ಹ
ಹ್ ಅದ್ಗೆಲ್ಲ ಮಾಡಕ್ ಬುರು
ಕ ಸಾರಂಗಾಯತನೆಗೆ ಬ ಕಸ್ ಕಸ್ ಹಾ
ಹಾಬ್ರು
ಹಾ
ಹಲೋ
ಹಾ ಹ
ಹಲೋ
ಹವಾ ಹಾ ಕಳ್ತಾ
ಹಾ ಕೇಳಿಸಸ್ತ್ ಯಾಕೆ ಏನ್ ಬೇರ್ರ ಹತ್ರ ಮಾತಾಡ್ತಿದ್ರಾ
ಹಾ ಇಲ್ಲೇ ಪರಾಟ
ಹಾ ಏನ್ ಊರ್ಗ್ ಉಂಟೋರು ಅವ್ರು
ಹ
ಹ್ಮ್
ಹ
ಅದಕ್ಕೆ ಅದಕ್ ಯ್ರ ಹತ್ರ ಮಾತಾಡಕತ್ತಿದ್ರ
ಹಾ
ಅವ್ರರು ಏನ್ ಊರ್ಗ ಹೊಂಟವ್ರಾ
ರೆಡಿ ಮಾಡ್ತವ ಏನ್ ಮಾಡ್ತವ ಗೊತ್ತಿಲ್ಲ
ಹ ಯಾರು ಯಾರು ಹೇಳು ಅವ್ರ ನೇಮೇನ
ಅ ದೇವ ಅಂತ
ಹ ಹ ದೇವಬೋನ್ ಅವ್ರ್ದ ಅವ್ರ ಸೀನಿಯರ್ ಏನ್ ಮುಗಿತ ಡಿಗ್ರಿ ಅವ್ರದ್ದು
ಹಾ ಮಗ ತ ಹದು
ಅವ್ರದುು ನಿಮ್ದು ಎಲ್ಲಾ ನಿಮ್ದುನು ಮುಗೀತಾ
ಹಾ
ಹ್ಮ್ ಹ್ಮ್ ಅವ್ರು ಎಲ್ಲಾದರೂ ಮಾಡ್ತಾರೆ ಕಲೆಸರ್
ಏನ್ ಮಾಡಿದ್ರಪ್ಪ ಗೊತ್ತಿಲ್ಲ ಅಷ್ಟಲ್ಲ
ಕೇಳ್ ಹತೇನೆ ಫ್ರೆಂಡ್ಸ್ ಅಲ್ಲಿ ಎಲ್ಲರು ರೂಮಲ್ಲಿ ಇರ್ತಾರಲ್ಲ ಹೊಟೆಡ್ಗೆ
ಏನ್ ನೋಡೋಣ್ಣ ಮತ್ತೆ ಅವಾಗಿಂದ ಕಾಲ್ ಮಾಡಿ ಕೇಳ್ದಾರತ್ ಏನ್ ಮಾಡ್ತಾರನ
ಹ ಕೇಳಿ
ಹ ಇವಾಗ ಯಾರಿ ಏನ್ ಮಾಡ್ಕ್ ಅಂತೂ ಇ ಅಲ್ಲ ಅವತ
ಕೇಳ ಕೇಳಾವಾಗ ಕೇಳಾವ ಕೇಳ್ಬ ಮಾತಾಡಿ ಅಂದ್ರೆ ಇವಾಗ ಏನ್ ಗೊತ್ತಾ ಆ ಕಡೆ ಈ ಕಡೆ ಹೋಗ್ಬೇಕಕ್ಂತಿ ದುಡಿಯಕಕ್ಗಬೇಕಕ್ ಅಂತ ಹೇಳ ಒಬರು ಅನ್ಕಂದಿರ್ ಒಬ್ರು ಕಾಲೇಜ್ ಮಾಡಬೇಕ ಅನ್ಕಂದಿರ್ತಾರೆ
ಹ್ಮ
ಒಬ್ಬೊಬ್ರು ಊರಲ್ಲಿ ಇದಬ ಊರಲ್ಲಿ ಇದು ಜಮೀನ್ ನೋಡ್ಕೋಬೇಕ ಅಂತಿ ಒಬ್ಬ್ರಂದಿರ್ತಾರೆ
ಹಾ ಹಾ
ಹ್ಮ್
ಹಾಕ್ರೇಶ್
ಫ್ರೀತಾಗ ಯಾವಾಗಾದ್ ಫೋನಲ್ಲಿ ಮಾತಾಡ್ಬಿಟ್ಟು ಕೇಳಿ
ಹಾ
ಕೇಳ್ಬಿಟ್ಟು ಚೆನ್ನಾಗಿರೋ ಕಾಲೇಜ್ ಯಾವ್ದಾದ್ರರು ಮಾಡಿ ಮುಂದೆ ಕಂಟಿನ್ಯೂ ಮಾಡ ಬಿಡಕ್ ಹೋಗಡಿ ನನ್ನ ನಡುವೆ ಎಜುಕೇಷನ್ ಸರಿ ಗುರು ಮತ್ತೇಏನ್ ಹೇಳ್ದೆ
ನಂದ ಸಮ್ಮಯನೆ ಕತ್ಕೊಂಡಿದಿನಿ ಆಮೇಲೆ ಊರ್ಗ್ ಹೋಗಬೇಕು
ನೀವರು ಹೊಲ್ಟ ಇದಿರ್ವತ್ತ
ನೀ ಹೋಗ್ತೀನಿ ನಾಳೆ ಕಂಪ್ಯೂಟರ್ ಸುಟ್ಟಿದ್ದ ನಮಗು
ಹ್ಮ ಹ್ಮ
ಓಕೆ ಹಾ
ಸರಿ ಸರಿ ಹೋಗಿ ನೀವು ಹೋಗಿ
ಹ್ಮ ಮತ್ತೇ
ಹ್ಮ
ಮತ್ತೆ ನೀವ ಯಾವಾಗ ಬರ್ತರಾ ಅವ್ರಗ
ನಮಂಬುದ್ ಲೇಟ್ ಇದೆ ಇನ್ನು
ಹ ಹಾ
ಹಾ
ಅಮ್ಮತ್ತೇನು
ನಾನ್ ಮತ್ತೆ ಮಾಡ್ತೇನೆ ಗುರು ಅಷ್ಟೇ ಇರು ಗುರು ನನ್ ಫೋಲ್ಲಿ ಚಾರ್ಜ್ ಎಲ್ಲ ನಾಮಾಡ್ತೀರಿ ಮತ್ತೆ
ಹಾ ಸರ್